ಹ್ಮ್ ನಮ್ದು ಈಗ ನಮ್ದ್ ಹ್ಯಾಂಗ ಕ್ಲಿಯರ್ ಕಲ್ತಲಾ ನೆಟ್ವರ್ಕ್ ಇದವ್ರ್ದ. ಹಿಂಗ ಮಾಡಿ ನಾಲ್ಕ ಕುಲ್ ಕಾಲ್ ವೇಸ್ಟ್ ಮಾಡ್ಬಿಟ್ಟ
ಬೈ ಈಗ ನಾನು ನಾಕ ಒಳಗೆ ಒಂದ್ ಪ್ರೊಸೆಸ್. ತಿಂಗ್ಳೊಳಗೆ ಬಿದ್ದತ್ತೆ ಅದಾದ್ಮೇಲೆ ಇನ್ನೊಂದು ಕರೆಕ್ಟ್
ಐದು ಐದಕ್ ಐದು ಸಬ್ಮಿಟ್ ಮಾಡ ಒಮ್ಮೆ ಐದುರ್ದು ರೊಕ್ಕ ಬರ್ತಾವ.
ಹಂಗಲ್ಲ ಅದ್ ಮ್ಯಾಗಿನ್ ಪೈಲ ಮಾಡಿದ್ಯಲ್ಲಾನ.
ಹ್ಮ್
ಅದೇ ಟೈಮ್ ಐತ್ ನೋಡಿ ನಗಾ ಹೇಳಿದೆಲ್ ನೀ. ಆಯ್ತು ಕೆಳಗಿಂದ ಮತ್ ಏನ ಆಗಿಲ್ಲ ಕರೆಕ್ಟ್ ಐತ್ ಮತ್.
ಅದು ಈಗ ಈಗ ಇನ್ನೊಂದು
ಉನ್ನ ಮತ್ತ.
ಒಮ್ಮೆ ಇದಕ್ಕೆ ಇದು ಒತ್ತ ಅ ಈಗ ಏನು ಹೋಗುದಿಲ್ಲ ಒಮ್ಮೆ ಇದಕ್ಕೆ ಇದು ಓದತ್ತದ.
ಹ್ಮ್ ಪಿಂಟು ಪೋಟ ಗೀಟ್
ಏನ ಯಾರು?
ಪಿಂಟು
ಡಾಯ್ಗಿ ಹೆಂಗ್ ಹೊಡ್ದ ನಂದ್
ನಾ ತಂದೆಲ್ಲ. ಹಾ ಫಾಲ ಹೊಡ್ದೌ
ಹ್ಮ್
ಹ್ಮ್ ಹ ಅವನ್ ಇದು ಮಾಡ ಹಾ
ಹೇಳ
ಇದಕ್ಕೇನು ನಾತಣ
ಮಕ್ಕಳಸರ್ ಇದೊಂದ ಹ ಲಾಸ್ಟ್ ಮತ್ತ ಹಸ್ತಿಂಗ
ನ ಮನಕೋಣ ಹತ್ರ
ಹ ಮತ್ತ ನಾ ಮನ್ಯಾಗ ಮತ್ತೆ ಎಲ್ಲಿ ಯಾವ ಹುಡುಗಿಯರ ಜೋಡಿ ಮಾತಾಡಥರತ್ತತಾರರ್ ಅವ್ರಿಗೆ ಅವ್ರಿಗೇನ್ ಗೊತ್ತ ನಮ್ಗೆ ಯಾರು ಹುಡಿಯಾರಿಲ್ಲ ಅಂತ
ಹ್ಮ್ ಇದೊಂದ್ ಲಾಸ್ಟ್ ಕಾಲ್ ಇರಲ್ರ ಅತ್ತಾರೆ ಮತ್ತೆ ಬೆಳಿಗ್ಗೆ
ಬೆಳಿಗ್ಗೆ ಎಷ್ಟೊತ್ತಗರ ಹೇಳ್ತೀನಿ
ಏ ನಾ ಇಲ್ಲ ನನ್ ಮೊಬೈಲ್ ಹಾಕೊಂಡ್ ಬರ್ತನಿ ಇದನ್ ಅಕೌಂಟ್
ಹಂಗಲ್ಲ ಎಷ್ಟೊತ್ತಿಗೆ ಹೇಳ್ತೀನಿ ಮ ಬೆಳಿಗ್ಗೆ ಅದಕನ್
ಹಾರ್ಕ್ಕ
ಹಾರ ಕ ಅಚರಕ ನ ಅಲಾರಾಮ ಇಟ್ಟೆ
ಅ ಮಾರ ನಮ್ಮನ ಕಾಸಿತರ ನಮ್ಮ ಮನ್ಯಾಗ ಹತ್ತಿಗೆ ಎದಿರ್ತಾರ ಕೊತ್ನಾ ಐದ ಎಷ್ಟ ನಾಲ್ಕಕ್ಕೆ ಎದಿರ್ತಾರ ಎಲ್ಲ ಕೆಲ್ಸ ಮಾಡಿ ಇದು ಇಪ್ಪಾದಿಗೆ ಎಕ್ಸಸೈಜ ಇರ್ತತಿ
ಹ್ಮ್ ಮನ್ ನಿಮ್ ಪಪಾರ್ ಕಾಡಪ್ಪಾ ಎಲ್ಲಾರ ಕೊಟ್ಟು ಅದ್ರೊಳಗ್ ಜಾಯ್ನ್ ಆಬಕತ್ ಮಾಡಿದ ನ ಪ್ರೀ ನಿ ಬ ಪಾಾರ್ ಕ ಕಚ್ಲ
ಹ್ಮ್
ಕೋಚ್ ಪ್ರಿ ನ
ಫೀ ಝಮ್ ಮೀಟಿಂಗ ಮುಂಜೆ ಜಾಯನ್ ಆಗ್ಬೇಕ ನೀ ಐದರರು ಬ್ಯಾಚ್ಜಾಯ್ನ್ ಆಗೈತಾ
ಹಾ
ಐದನೂರು ಮಂದಿ ಅಷ್ಟು ಲಿಮಿಟ್ ಇರ್ತತ್ತ
ಐದ್ನೂರ ಆದ್ಮಾಗೆ ಜಾಯ್ನ್ ಆಗಕ್ ಬರ ಅಲ್ಲ ನಾವು
ಹಾ ಅವ್ರ ಐದ್ನೂರ ಆದ್ರ
ಇವತ್ತು ಇಟ್ಲಾ ನಮ್ ಕಡೆ ರೊಕ್ಕ ಇದ್ದಿದ್ದಲ್ಪಾ
ಹಾ
ಹ್ಮ್ ಬಸ್ಣ ನಿನ್ನೆದು ಹ ನಿನ್ನೆ
ಹಾ
ನಿನ್ನೆನ ಮೊನ್ನೆ ಎಡ್ ಎಡ್ನೂರನ ನೂರ್ ರೂಪಾಯಿ್ದು
ಹ್ಮ
ಅದ್ ಕೊಟನೆ ಕೋರ್ಟಕ್ ಇಲ್ಲಿ ಟಿಕೆಟ್ ಕೊಟ್ಟ ಅಷ್ಟು ಇಸ್ಕಂದು ಹೋಗ್ಬಿಟ್ಟಪ್ಪಾ
ಯಂಗ
ಹೇಳಿ ರೊಕ್ಕ ಕೊಡ್ಲಿಲ್ಲ ಆಮೇಲೆ ಕೆಳ ಗಿಳ ಇಪ್ಪತ್ ರೂಪಾಯಿ ಕೊಟ್ಟ ಅಷ್ಟು ರೊಕ್ಕ ಐ್ನೂರು ರೂಪಾಯಿ ಒಯಂತಾ
ಹಾ
ಇಪ್ಪತ್ ರೂಪಾಯಿ ಕೊಡಾಕಂತ ಹ ಇಪ್ಪತ್ ರೂಪಾಯಿ ತಂದ ಐದ್ನೂರ್ ಹೊಗ್ಬೇಕಂದ್ರ ವಯಂ
ಹ್ಮ್
ನಂಗ್ಡೆ ಇಪ್ಪತ್ತು ರೂಪಾಯಿ ಯಾರ್ ಕೊಡ್ತಾರೆ ಒಮ್ಮೆ ಕೆಳುಗಿಳು ಅಲ್ಲಿ ಕೊಡ್ರಿ ಇಪ್ಪತ್ ರೂಪಾಯಿ ಅಂತತ್ರ ಮುಡಿಕ ಆಡಕ್ಕಪ್ಪ ಅವನ್ ಕಡಲ್ಲ ಅವ್ ಇಲಏ ಕೊಟ್ಟಾಗ ಒಯ್ಯಾುಪ್ಪಾ
ಹ್ಮ್
ಮತ್ಐತ್ಲಾ ಏನ್ ನಮ್ಗೆ ಐದ್ನೂರ್ ಕೊಡಾಕ್ ಅವ ಕೊಡಾಕ್ ಹಬೇಡ್ರಿ
ಹ್ಮ್
ಈಗ ನಾಕ್ ನೂರ ಎಂಬತ್ ರೂಪಾಯಿ ನೀವ್ ಕೊಡ್ಬೇಕಾ
ಹಾ
ಅವ ಅಲ್ಲಿ ಹಿಂದ ಟಿಕೆಟ್ ಇಂದ ನಾಕಕ್ನೂರ ಎಂಬತ್ ಬರುೋದ ಸೈ ಮಾಡ್ಕೊಟ್ಬ ಬಿಡ್ರಿ ನಾ ಏನ್ ಮಾಡತ್ನ ಮಾಡ್ಕೋತನ ತೀನಿಪ
ಹ್ಮ್
ಏ ನಾವ್ ಕೊಡಂಗಲ್ಲು ಹಂಗ್ ಕೊಡಾಕ್ ಕೊರಂಗಿಲ್ಲ ಹಂಗ ಸೈನ್ ಮಾಡರ ಎಲ್ಲಾ ಬರುದ ಅಂದ ಮತ್ತ್ ಚೇಂಜಲ್ಲಿ ಐದನೂರು ರೂಪಾಯ ಕೊ್ರಿ ನಾ ಹೊರಗ ಹೋಗ ಐದನೂರು ರೂಪಾಯಿ ಕೊಟ್ಟ ಇಪ್ಪತ್ ರೂಪಾಯಿ ಚಂಜ್ ಸುಮ್ನ್ ಕೊಡ್ತ ಮಟಕಾಲಲೋ
ಕೊಡ್ಲೇನ್ನ
ಆಮೇಲೆ ಅಲ್ಲಿ ಬ್ಯರೆದವರ್ ಕಡೆ
ಹ್ಮ
ಇಪ್ಪತ್ ರೂಪಾಯಿ ಕೊಡ್ರಿ ನಿಂಗ ಅವ ಐದ್ನೂರ್ ಕೊಟ್ಟಿಂದ ನಾ ಆಮೇಲೆ ಅಲ್ಲಿ ಅವರು ಅಲ್ಲೇ ಇಳತಿ ಆಂದ್ರ ಕೆಳಗ್ ಇಸ ಕೊಡಿಸಸ್ತನ್ರ ಕೊಟ್ಟ ರೂಪಾ ಅವ ಹೊಟ್ಟ ಕೊಡವಲ್ಲ ಇನ್ನೂರು ರೂಪಾಯಿ ಹೊಟ್ಟ ನನಗ್
ನಾ ಒಮ್ಮೆ ಹಿಂಗ ಮಾಡಿದ್ದೇನೆ ಐವತ್ತರದನ ಕೊಟ್ಟಿದ್ನಿ ಐವತ್ತರದಲ್ಲ ಎಷ್ಟೋ ಕೊಟ್ಟಿದಾ ಐವತ್ತರದ ಕೊಟ್ಟಿದ್ನಳ ಇಲ್ಲಿಂತ್ರ ನಮ್ದ ಹನ್ನೆರಡು ರೂಪಾಯಿ ಐತೆ ಅದ್ರ ಹಿಂದಟ್ಟ ಕ್ರಿಕೆಟ್ ಬರದಪ್ಪಾ ಬರದ ಬಾ ಅಲ್ಲೇ ಹುಚ್ಚ ಅಂತಸ್ಲಾ
ಹ್ಮ್
ಅಲ್ಲಿಬಾ ಅಲ್ಲಿ ಅಲ್ಲಿ ಚಿಲ್ಲರು ತಾವ ನಿ ಮಾಡಸ ಕೊಡ್ತನ ಅ ತಂದ ಮೂಊರ ಹತಾನೆ ಅವ್ನು ಹಿಂದ ಬೆನ್ ಹತ್ತಿದನಿ ಹ್ ಒಳಗ್ಯ ಉಚ್ಚಾಯಕ ಹಿಕಾಡೆ ಹಿಕಾಡೆಚ ಒಳನು ನ ಹೊರಗ ಗಾಡಿ ಮತ ಬರ್ತಾನ ಬರ್ತಾನ ಉತ್ತೆ ಹ್ ಅಲ್ಲಿ ಬರ್ಲಿಲ್ಲ ಹಾ ಆ ಕಳೆ ಶುಗಾನ ಒಟ್ಟ ಹೆಂಗಗನ್ ಗೊತ್ತೇ ಇಲ್ಲ ನನಗೆ ನಾನ್ ಹೊಡಿಲ್ಲ ಹೋಗ್ಯಾನ ಆಮೇಲೆ ವನೇ ಅದ ಬರ್ಲ ಅತ್ ನಾವ್ ನಾನ ಒಳಗೆ ಹದನಿ ಅವ್ ಇದ್ರಗಲ್ಲಿ ಎಲ್ಲಿ ಯಾರೀ ಕಂಡಕ್ಟರ್ನ್ನಿ ಅವ್ರಿಗೆ ಹೋದ್ರರು ಈಗ ಆಶಾ ತಂದ್ರ ಅಲ್ಲಿ ಹೋಗ್ಬಿಡ್ದ ಬಸ್ ತೊಂದ ಇದಕ್ಕೆ ಏನಲ್ಲಿ ಪೂರ್ತಿ ಬಜಿ ಅಂಗಡಿ ಅಲ್ಲ ಐತವರು ಬಸ್ಸ ಹೊಡ್ಕೊತ ಹೋಗಂತೀಪಾ
ಬೈ ಅವ್ರಿಗೆ ಅವ್ರಿಗೆ ಅದ ಲಾಭ ಭೈ ಡೈಲಿ ಒಬ್ಬರು ಇಲ್ಲ ಇಬ್ಬರು ಸಿಗತ್ತಾರ
ನಾ ಮರದಿ ಸಂಗ ರೊಲ್ಲ ಮದ ಗುಳ್ಳ ಗುಡ್ ಬಸ್ಪ ಒಂದ ಸರಿ ಹತ್ತಿದ್ದನದ ಬರದಸ ನ ಬ್ಯಾರೆ ಲೋಕಲ್ ಸಿತ್ತ ಹತ್ತದ ನೀ
ನನ್ ಕಾಲೇಜ್ ಸರ್ಟಿಫಿಕೇಟ್ ಕಾಲೇಜ್ದ ಒಂದ್ ಸರ್ಟಿಫಿಕೇಟ್ ಐ್ವ ಯಾರ್ ಸರ್ಟಿಫಿಕೇಟ್
ಗದದ
ಕ್ರಿಕೆಟ್ದ
ಕ್ರಿಕೆಟ್ ಎಲ್ಲಿ ಹೋಗದ ಎಂಬ ಮೆಡಲ್ ಒಂದು ಎಲ್ಲಿ ಹೋಗೋದನ್ ಮಾತ್ರ
ಮೆಡಲ್ ಐತಿ ಆ ಮೆಡಲ್ ನೀ ಈ ಹ ಅವು ಇವ್ ಸುಜೆಲ್ಲ ಹೋದ್ವರ್ಸ ಇವು ಟ್ರೋಪಿ ಐತಿ ಎಲ್ಲಿಟಾನ
ಈ ಸರಿನಾ ಕ್ರಿಕೆಟ್ ಅದಾಗ ಹೊಡೋದ ಹೊಡನು
ಕ್ರಿಕೆಟ್ದಾಗ ಟ್ರೋಫಿ ನಾವು ಇಟ್ಕೊಂಡೊಂಡ
ಹ್ಮ್ ನಾ ಆಡ್ತನಿ ನಂಗ ಏನ್ ರೊಟ್ಟಿ ಏನ್ ಬೇಡ ಯಾವ ಮೇಡಲ್ ನಂಗ ಕೊಟ್ರಸ
ಅದೇ ಈ ಸಲಾನು ವಾಕಬ್ಬ ಇದೆವ
ಏನಾಗ ಹ ಹ ನ ಪ್ರಾಣ ಬ
ವಾಲಿಬಾಲ್ ಆಡ್ತನ್ ಬಿಡಿ ಕ್ರಿಕೆಟ್ ವಾಲಿಬಾಲ್
ಹಣ ಬರುದಲ್ಿ ಕ್ರಿಕೆಟ್ ಆಡಲಣ
ಕ್ರಿಕೆಟ್ ಆಡುದು.
ಹ್ಮ್. ಏನ್ಲಿಪಾ ಈಗ ಹಾಳೆ ಎಪ್ಪೆ ಒನ್ ಅಡ್ತಾವು ಓದ್ಬೇಕು ಏನ್ ಓದ್ಬೇಕು ತಿಳಿಲ್ವ. ಈ ಎತ್ತನ ಈ ವ್ಯಾಲ್ಯೂ. ಒಳ ಇನ್ನೊಮ್ಮೆ ಬೇರೆ ಎಸ್ಸೇ ಒಂ ದು ಇರ್ತಾವ್ಲ್ಲಾ
ಎಫ್ ಎ ಒನ್ ಎಫ್ ಎ ಟೂ ಅನ್ ನೋಡ ದು
ಎಸ್ ಒನನ್ನು ಇಡ್ತಾರೆ ಫಸ್ಟ್ ಇಯರ್ ಜೋಡಿ ಫಸ್ಟ್ ಇಯರ್ ದವರು ಜೋಡಿ
ಇಲ್ಲ ಇಲ್ಲ ಇಲ್ಲ
ಏ್ಮ್ಗ್ ಬಂದ್ಗಳ ಇಪ್ಪಾ ಸೆಕೆಂಡ್ ಇಯರ್ ಜೋಡಿ ಇಪ್ಪಾ ಎಲ್ಲಾ ಇಟ್ಟಿದರು ಗೊತ್ತೇನ್
ಹ್ಮ ಅವಾಗ ಲೇಟ್ ಮನೆೆ ತಗೊಂಡಾರ ಅವ್ರ್ದ
ಏ ಇಲ್ ಭೈ ಇವೆಲ್ಲಾ ಇನ್ನೊಂದು ತೋತಾರ್ ನೋಡ್ಲಾ
ಇಲ್ಲ ಇಲ್ಲ ಇಲ್ಲ ಇಲ್ಲ ಅವ್ರದ ಲೇಟ್ ಮಾಡ್ಸನಾರ
ಇಲ್ಲ ಮರ ನೋಡ್ಬೇಕಾದ್ರರು ಇನ್ನೊಮ್ನೆ ಬೇರೆ ಇಡ್ತಾರ ಆದ್ರ ಎಪ್ಪೆ ಒನಂತ ಇಡಂಗಿಲ್ಲ ಒಟ್ಟೆ ಇಡ್ತಾರೆ ವಟ್ಬಾರ ಅವ್ರ ಜೋಡಿ ಅವರು ಜೋಡಿ ಹ್ಮ್ ಅವ್್ರ ಜೋಡಿ ಒಂದು ಎಡ್ತಾರ್
ೇಟ್ರ ಇಲ್ಲಿ ಬರುಪ್ಪಾ
ಹ್ಮ್ ಬರದು ಈ ಬರದಲ್ಲ ಹಂಗ
ಹ್ಮ್ ಇವತ್ತು ಸಿವಿಕ ನಮಗ ಏನ ಆಸ ಅಂದ
ಹ್ಮ್
ಇೂರ ಹನ ಏ ಎಮ್ ಸಿ ಬಿ ಕ್ಲಾಸ್ ಪ್ರಿನ್ಸಿಪಲ್ ಮೇಡಮ್ ಸುಮ್ಮ್ ಹಾಕತ್ತ
ಹ್ಮ್
ನಿಮ್ಗೆ ಎಮ ಸಿ ಕು ಕ್ಲಾಸ್ ತಮ್ಮ ಅಪ್ಪಿ ಏನ ಇದ್ರ ಬದ್ಲಿ ಸಿ ಟಿ ಜೆ ಡಬ್ಲ್ಯ ಹಾಕಿದಾರ ಏನ್್ರೀ ಪದರಾಗು ಹಂಸಕ್ಕೆ ಹೇಳತಿ ಬಿಡ ಆದದ್ರ ಅದ್ ಅಕಸ್ಮಾತ್ ಐತ್ತಾ ಈಗ ಎಮ್ ಸಿ ಕಲ ಕ್ಲಾಸ್ ಬಂದಸ್ತ ಈಟಿದ ಏನ್ ಜಳ ಬಿಳಿದ್ ಅಕಸ್ಮಾತ್ ಹೇಳಿದತಿವ ಕ ಈಗ ಆಗ್ ಬರ್ಲದ ಏನ್ರಲ್ ಹೋಗಿಂಗ ಕ ಹೇಳಿದ್ರುನು ಅವ್ರಗೆ ಇ ಮಾಡ್ತಾರತ್ತ ಅದಕ್ಕ ನಾವವು ಬಂದ ಬೇರೆ ಪಿ ಎಮ್ ಸಿ ಕ ಅಸ್ ಇದು ಮಾಡಸ್ತೀವಿ ಪಿ ಮತ್ ಪ್ಯಾರದ ಬೇರೆ ಹೇಳ ಅ್ರ ನಮ್ಮ ಬಗ್ಗೆಯಲ್ಲಿ ಕಂಪ್ಲೇಂಟ್ ಮಾಡಿದ್ರ ನಮಗ ಇದು ಮಾಡ್ ದಾ ಎದಕ್ ನೀವು್ ಹೆಸ ಕ್ಾತ್ತು ಸಿಟಿ ಅದಕ್ಕೆದ್ರ ಕ ತರಪ ಇದ ಎಮ ಸಿ ಕ್ಲಾಸ್ ಅಲ್ಲ ಅ ನಿಮಗೆ ಎಂ ಸಿ ಕಯುನು ಫುಲ್ ಕಾಮನ್ ಬ್ಯಾಂಗಿಲ್ಲಾ ನಿಮಗ್ ಅಷ್ಟು ತಾನಕತಿದ ಸರ್ ಮತ್ತತ್ದಕ್ಕ ರಿಟೈರ್ ಇತ್ತ ಅಂದ ಇ ನಿಮ್ ಪೇರೆಂಟ್ ಮುಂಜೆ ಅಂಟರಂತತ್ರ ಇದುವರೆ ತನ್ನ ಕ್ಲಾಸ್ ಇಟ್ಟ ಹತ್ತು ವರ್ಷದ ಸಂಬಂಧ ಇಷ್ಟ್ ಮಾಡತಾರಪ್ಪ ಇವ್ರ ಹ್ಮ್ ಇಷ್ಟ್ ಮಾಡ್ತಾರ ಇವ್ರಿಗೆ ಎಲ್ಲ ಸಿಲ ಸೇ ನಾವು ಇದು ಮಾಡಕ ಶಿವಾಲ ಐತಿ ಅದಕ್ಕೆ ಎಷ್ಟು ಮಾಡತಾರ ಇರತ್ತ ಅಂದ ಹೌದಿರ ಹೌದಿರ ತಾನೆ
ಮತ್ ಮುಂಜಾನೆೆಯಂತ್ರ ಎಂಟಂತ್ರ ಐದರ ತನ ಕಲಾಸ್ ಕಾಲೇಜ್ ನಡಸಿವತ್ ನಿಮ್ ಪೇರೆಂಟ್ಸ್ ಮುನಾ ಮತ್ತೆ ಮ್ಯಾಲ ಇವ್ರ ಮುಂದೆ ಹವತ್ತು ವರ್ಷ ತುಂದ ಮಾಡ್ತಾ ಇರು ಎಷ್ಟ ತಂದಪ್ಪ ಹ್ಮ್ ಹೊರಗಿನವ್ರು ಮುಂತು ಇಷ್ಟು ಕಾಲೇಜ್ ಸಂಬಂ ಇಟ್ ಆರುತ್ತೆ ಅವ್ರು ಬಸ್ಟ್ರು ಕಂಬ್ ಮಾಡತ ನೋಡಿ
ಹ್ಮ್ ಫಸ್ಟ್ ಇಯರ್ದ ಅವ್ರಗ ಫುಲ್ ಕ್ಲಾಸ್ ಪ ಅವ್ರಿ
ಅ ಕಂಬೈಂಡ್ಪ್ಪ ನಮ್ಗ ಏನ್ ಕಂಬೈಂಡ್ ಇತ್ತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್
ಹಾ ನಮ್ಗೆ ಎಲ್ಲಿ ಕಂಬೈನ್ ಅನ್ನೋದು ಗೊತ್ತಿಲ್ಲ ಕಂಬೈನ್ ಅನ್ನೋದು ಗೊತ್ತಿಲ್ಲ ಆಮೇಲೆ ಹಾ ಅವಾಗ ಈವ ಜೆ ಡಬ್ಲ್ಯೂ ಎತ್ತ ಕರೆಸ್ತಾರ ಈಗ ಯಾರ್ನಾರಪ್ಪ ಪಹಲ ಕರ್ಸಿದರ್ಲ ಹಂಗ
ಕಸಲಿ ಯಾರ ಕಷ್ಟತ ಕಷ್ಟತ
ಈಚಾರ ಜೆ ಡಬ್ಲ್ಯೂ ನೀಟ್ ಐತಿ ಇವ್ರಗ್ ಹೇಳಕ್ ಬರಲ್ಲ ನೀಟ್ ಸಿ ಈ ಟಿ
ಸರಿ ಆದ್ರೆ ಇವಾಗ ಚಲೋ ಸಿವಿಕ ಯಾವ್ರು
ಯಾವ್ ಇಲ್ಬ ಅವಂದ ಟೀಚಿಂಗ್ ಚಲೋ ಐತೆ
ಅವರು ನಾವ ಕೇಳುದಲ್ಲಿ ಒಬ್ಬರು ಚಲೋ ಹೇಳ್ತರ ತರ ನಾ ಕೇಳುದು ಎಲ್
ಬ್ಯಾರದವ್ರು ಬರ್ತಾರ ನೋಡ ಅವ್ರು ಅವ್ರು ಬೆಂಗಳೂರು ಇಂತ್ರ ಅವ್ರು ಚಲೋ ಐತಾರ
ಹ್ಮ್ ನಾ ಅವ್ರದ್ದು ಕೇಳಿ ಎಲ್ಲಿ ಕೇಳಿ ಅವ್ರದತ
ಹ್ಮ್ ಒಂದೊಂದ್ ಕೇವ್ ತುರ್ತಿದ್ದಿಲ್ಲ ಅವವಾಗ ಚಲೋ ಅನಿಸತಿತ್ತಾ ದೊಡ್ಡ ದಪ್ಪಗೈ
ಹ ನಂದು ಓಡಬ್ಬ್ ಬರ್ತ ನ
ನನ್ ಗೂಡ ಅ ಚಲ
ಬಟ್ ಏನದು ಎಜಾಯ್ಮೆಂಟ್ ಬ
ಹ್ಮ್ ಹ್ಮ್ ಎಲ್ಲಾ ಹೇಳ್ಕೋತ ಅವ ಇವ್ ಮಾಡ್ಕೊತ ಹೇಳ್ತಿದರು ಇವೆಲ್ಲ ಅದಾವನ್ ಒಂದ್ ಕಡೆ ಜ ಎಸ್ ಎಸ್ ಪಿ ಆರ್ ಪಬ್ಲಿಕೇಶನ್ ಒಳ ಬ್ಲೂ ಪ್ರಿಂಟ ಬ್ಲೂ ಪ್ರಿಂಟ್ ಕೊಟ್ಟಾರ ಡೆಫಿನಿಷನ್ ಎಲ್ಲ ಆಯ್ತ್ ಬೈ
ಈ ಲಾಸ್ಟ್ ಮುಮೆಂಟ್ಗ್ ಬ್ಲೂ ಫ್ರಿಂಟ್ ಹೊರತ್ತ ಈ ವರ್ಸದ ಈ ವರ್ಸದ್ದ ಅವಾಗ ಏನ್ ಮಾಡೋ ನೀ ನಾ ಎಸ್ಸರ್ ಬಬ್ಲಿ ನೋಡತನ ಅದಾಗ ಎಷ್ಟ್ ಮಾಡಾರ್ತಿನ ಎಷ್ಟ್ ಅವ್ರ ಅವನುಟ್ಟತ್ತಿಕ್ಕಕೋತನಿ ಅವನೇ ಪ್ರಾಕ್ಟೀಸ್ ಮಾಡಿ ಬಿಡ್ತಿನಿ ಅವ ಬಿಡತು
ಹ್ಮ್ ಹ ಬೆಳತಾವ ಬಸ್ತೇರಿ ಲ್ಯಾಬ್ ಲ್ಯಾಬ್ ಮಾತ್ರ ಫುಲ್ ಚಲೋ ತಾಗ ಮಾಡಿಬಿಡುದು ಲ್ಯಾಬ್
ಸ ಲಾಬಿಗೆ ಚಾನ್ಸ್ ಇರ್ತತೆ ಅಂದ್ರ ಪ್ರಾಕ್ಟೀಸ್ ಮಾಡಕ ಮೂರ್ ದಿವ್ಸ ಸುಟ್ಟಿ ಕೊಟ್ಟಿರ್ತಾರಲ ಮೂರ್ ದಿವ್ಸ ನೀನ್ ಬಂದ್ ಅಲ್ಲಿ ಮಾಡ್ಬೋದ
ಅಲ್ಲೇ ಮಾಡ್ತನ ಲ್ಯಾ ಮಾಡಿ ಲಾಬ್ ಒಂದಂದು ಪರ್ಫೆಕ್ಟ್ ತರ್ಟಿ ಮಾರ್ಕ್ಸ್ ಪೂರಾ ಮೂವತ್ತ ಮೂವತ್ತು ತ ಬ್ಲೂ ಲಾಬ್
ಹ್ಮ್ ಅಂದಾರ ಇದು ಇವು ಮ್ಯಾಕ್ಸ್ ಒಂದಪ್ಪ ತಿಳ ಹಾಪಕ್ಕ ನ ಮ್ಯಾಕ್ಸ್
ಹ್ಮ್ ಪಿಕ್ಸ್ ಯಾವ ಇರ್ತಲ್ಲ ಮಾತ್ಸ್ ಕ್ವೆಸ್ಷನ್ಸ್
ಮ್ಮ್ ತೆಗಿತ್ತಾಳೆಪ್ಪ
ಇವು ತೆಗಿತಾನ ಇವು ಎಂಟ್ರನಲ್ ಒಂದು ಹೋದ್ ಎಂಟ್ರನಲ್ ಒಂದು ಹ ನಾರ ಲಾಸ್ಟ್ರ ಹಾಕ್ಲಿ
ಪೇರ್ ಕಡಿಮೆಲ್ಲಮ್ಮ ಕಡಿಮೆ ಕಂಪ್ಲೇಟ್ ಇಲ್ಲ ಅಂದ ನಾವು ಎಷ್ಟಾದ್ರರು ಬರದುಲ್ ಬೇಡ
ಬರಂಗಗೆ ಅಲ್ ಭ ನ ಒಂದಏನ್ ಒಂದ್ ಪರ್ಸೆಂಟೇಜ್ ಏನ್ ಆಗಂಗಿಲ್ಲ ಒಂದ್ ಐದೂ ಮಾರ್ಕ್ಸ್ ಕಡಿಮೆ ಕೊಟ್ಟಂದ
ಆಯ್ತ್ ತಲೆ ಕೆಡ್ಸ್ಕೋಬೇಡ ಶಾಮ ಪಾಕ್
ಹ್ಮ್ ಆಯತಾ ಮುಜೆ ಪನಸನಾ
ಹ್ಮ
ಹ್ಮ್
ಹ್ಮ ಹ್ಮ್